ಹಲೋ.
ಹಲೋ.
ಏನ್ ಮಾಡ್ತಿದ್ದೀರಾ ಶರಣೂ ಅವ್ರೆ.
ಏನು ಇಲ್ಲ ಎಲ್ಲ ಸುಮ್ಮನೆ ಹಾಗೆ ಗಾಳಿಯಲ್ಲಿ ಸ್ವಲ್ಪ. ಹಾಡು ಕೇಳ್ಕೊತಾ ಕುಂತ್ತಿದ್ದೆ.
ಅಲ್ಲ ನಿಮ್ ಕಡೆ ಮಳೆ ಆಯ್ತಾ.
ಮಳೆ ಇಲ್ಲ ಇಲ್ಲಿ ಆದ್ರೆ ತುಂಬಾ ಮೋಡಗಳಾಗಿವೆ.
ಇಲ್ಲ ನಿನ್ನೆ ನಿನ್ನೆ ಆಯ್ತಾ ಮಳೆ.
ನಿನ್ನೆ ಸ್ವಲ್ಪ ಆಯ್ತು ಸ್ವಲ್ಪ.
ಸ್ವಲ್ಪ ಅಂದ್ರೆ ಹಿಂಗ್ ಬರೋದು ಮತ್ತೇ ನಿಂದಿರೋದು ಬರೋದು ಮತ್ತೆ ನಿಂದಿರೋದು ಮಾಡಿದಂತೆ.
ಹ್ಮ. ಬರೋದ ನಿಂದ್ರೋಡು ನಿಮ್ ಕಡೆ.
ನಮ ಕಡೆ ಇಲ್ಲ.
ಹಾ.
ಮತ್ತೆ ರೀ ಶರಣು ಊಟ ಆಯ್ತ.
ಮತ್ತೆ ಊಟ ಇಲ್ಲ ನಿಮ್ದು. ಹೋಗ್ಬೇಕು ನಾ ಇನ್ನುೂ ಹತ್ತು ನಿಮಿಷ ಬಿಟ್ಟು.
ಹೌದಾ ನಮ್ದು ಇನ್ನು ಇಲ್ಲಾ ಮಾಡ್ಬೇಕು.
ಹೌದಾ.
ಹ್ಮ್ ಹ್ಮ್. ಮತ್ತೆ ಏನು ನಿಮ್ಮ ಹುಟ್ಟುಹಬ್ಬವನ್ನು ಆಚರಿಸಲಿಕ್ಕೆ ಯಾವುದಾದರೂ. ಯಾರಾದ್ರು ಬಂದಿದ್ದರ.
ಇಲ್ಲ ಇಲ್ಲ ನಾವು ನಿಮ್ಗೆ. ಸಂಪರ್ಕದಿಂದ. ದೂರ ಇದ್ದಿವಿ ಒಬ್ಬಂಟೆಯಾಗಿ ಆರಾಮ.
ಅದು ಹೌದು ನಾನು. ಸ್ವಿಚ್ ಆಫ್ ಆಗಿ ಬಿಡಬೇಕು ಇನ್ನೊಂದೆರಡು ದಿನದಲ್ಲಿ ನಾವು. ವ್ಯಾಪ್ತಿ ಪ್ರ್ರದೇಶದಿಂದ ಹೊರಗಡೆ ಹೋಗೋಕ.
ಶೋಬ ಇದೆ ಎಲ್ಲ.
ಅದೇ ವ್ಯಾಪ್ತಿ ಪ್ರದೇಶದಿಂದ ಹೊರಗಡೆ ಹೋಗ್ಬೇಕು.
ಹಾ ಎಲ್ಲಿ ಹೋಗ್ತೀರಾ.
ಎಲ್ಲಿ ಪೋನು ಈಲ್ಲಾ ಅದು. ಇದು ಮಾಡಿಬಿಡುದು ವ್ಯಾಪ್ತಿ ಪ್ರದೇಶದಿಂದ ಹೊರಗಡೆ ಇಟ್ಟುಬಿಡುವುದು.
. ಆಕಾಶ್ ತೆಲೆ ತಿಳತ್ತಿದ್ದಾನೆ.
ಯಾವ್ ಆಕಾಶ ನಮ್ಮ ಆಕಾಶನ. ಏನಂತಿದ್ದಾರೆ. ಹಾ ಕೀವ್ ನೋಡ್ರ ಇ ಬರೇನಾ ಹೊ ಇರಡ ಸೋತಿನಿ.
ಒಂದು ಆ್ಯಪ್.
ಹಾ ಅದ್ರಲ್ಲಿ ನಿಮ್ದಿಟ್ಟು.. ವಿಡಿಯೋ.
ಇರ್ತಿಲ್ಲ ಯಾಕಂದ್ರೆ. ಅವನು ಕೆಟ್ಟ ಶಬ್ದವನ್ನು ಬಳಸಿದ್ದೇನೆ. ಏನ್ ಮಾಡದು ಹುಟ್ಟುಹಬ್ಬ. ಶುಭಾಷಯಗಳು.
ಹೌದಾ. ಆದ ಕಾರಣ ನೀವು ಬಿಟ್ಟಿಲ್ವ.
ಹ ಅವ್ರ ಅಮ್ಮನ್ನ ಕೇಳ್ಬೇಕು.
ಹ್ಮ್ ಹ್ಮ್ ಹ್ಮ ಹ್ಮ. ಇದು ಮತ್ತೆ ನೋಡಿದ. ವಿ್ ವಿಶ್ವ ಅವರು ನಿಮ್ದು ವಿಡಿಯೋ ಯಾವಥರ ಇದು ಮಾಡಿದ್ರ ನಿಮ್ದೊಂದು.
ಹಾ ಹೆ್ಣು ಗುಂಪಿನ ಜೊತೆ.
ಹಾ ಹೌದು. ಮನಸ್ಸಿಗೆ ಹಿತ ಹಿತವಾಗುತ್ತೆ.
ಯಾಕಂದ್ರೆ ಒಬ್ರ ಎಲ್ಲ ಆಯ್ತು
ಅಲ್ಲ ತುಂಬ ದಿಂದ ಡೆ ಎಲ್ಲ ಒಬ್ ಯಾರು ಹಿಂ ಹೆಣಕಾಯಿ ಸ್ವಲ್ಪ ಹ ಕುತ್ತಿಗೆ. ನ್ ಈಗ ಆಾಕೆ ನೋಡ್ತಿರೋದುದಕ್ಕೆ ಈಗ ಅದ್ರಲ್ಲಿ.
ಹೌದ ಅದರಲ್ಲಿ ಒಂದೇ ತರ ಇದೆ.
ಒಂದಿತ್ತು ಒಂದಿ ಒಂದಿ. ತರ ಇರಬಹುದು ಆದ್ರೆ ಎಲ್ಲಿ ಅದರಲ್ಲಿ ಏನು. ತಪ್ಪಾಗಿಲ್ಲ ಎಲ್ಲ ಸರಿಯಾಗಿದೆ.
ಹಾ ನಿಜವಾಗಿ ಅನಸ್ಬಿಡ್ತದೆ.
ನಿಜವ ಇದೇ ಒಂದು ಐದ್ ವರ್ಷ ಹಿಂದೆ ಈ ತರ ಮಾಡಿದ್ರೆ ನಿ. ಜನ್ ಕುಂಬಳೋರು ಜನ ಎಲ್ಲ.
್ರ್ತೀವಿ ಹಿಜೆ ಮಾಡಿದ್ರೆ ನಿಜೇ ಅನ್ಸೆ.
ಹಾ ನಿಜನ್ ಗೊತಿದ್ರು.
ಈಗ ಗೊತ್ತಾಗಬಿಡತ್ತೆ.
ಹ್ಮ್ ಜನಕ್ಕೆ ಇಲ್ಲ ಜನಕ್ಕೆ ನಾವು ನಿಜವಾಗಿಟ್ಟರು. ಕೂಡ ಇದು ಇದು ಮಾಡಿದ್ದಾರೆ ಅಂತ ಅಂತಾರೆ.
ಎಷ್ಟು ಜನ ಬೆಳ್ತಾರೆನ್ನ ನಮ ನಮ ಕೇರಳ. ಗಬ್ರ ಬೆೀಳೋದು ತುಂಬಾ ಕಠಿಣವಾಗಿದೆ.
ಇನ್ನು ಅಷ್ಟು ಜನ ಹಪ. ಈ ಈ ವಿಷಯವನ್ನು ನಾವು ಇಲ್ಲಿಗೆ ಮುಗಿಸ್ಬೇಕು.
ಹೌದು ಹೌದು ಏನ್ ಮಾಡ್ತ.
ಏನ್ಲ್ಲ ಸುಮ್ನೆ ಕುಂತಿದೆ ಬಿಜಾಪುರಲ್ಲಿ ಮಳೆ ಆಯ್ತಾ ಅಂತ ಕೇಳಿದೆ.
ಅಂಬಿಕಾ ಅವರು ನೋಡಿದ್ರು ಬಟ್ ಆದ್ರೆ. ಶುಭಾಶಯ ಕೋರ್ನಲ್.
ಶುಭಾಷ್ ಅವಂದ ಯಾಕೆ ಕೂರಲಿಲ್ಲ.
ಯಏಕಂದ್ರೆ ಮಾತ್ ಬಿಟ್ಟಿದ್ವಿ ಅಲ್ವಾ.
ಮಾತ್ ಬಿಟ್ಟಿದಿದ್ದಾರೆ ಏನಂತೆ ಮನಸ. ಸಲಿ ಬರುತ
ಅ್ಣ ನೀವು ತುಂಬಾ ದೊಡ್ಡ
ಆಗತಕಾರಿ ವಿಷ
ನಿಗ ಕ ಆಗ್ತಿಲ್ಲ ಹಳಕ್ಕ ಆಗ್ತಿಲ್ಲ ನಿಮ್ಮ ಮಾತು ಮೂತಿನಂತೆ
ಮೊನ್ನೆ ನಾನು ಕಾಲೇಜಿಗೆ ಹೋಗಿದ್ದೆ
ಹಾ
ನಮ್ಮ ಕಾಲೇಜಿನಲ್ಲಿ ಒಂದು
ಹ್ಮ
ಏನ ನೋಡಿ ನೋಡಿ
ನೀ ನೋಡೋದೇ ಮಾಡ್ತಾರ
ನೋಡಿದ್ದೆ ಅದು ನಮ್ಮ ಡಿಪ್ಲೊಮಾ ಕಾಲೇಜಿನ ವಿದ್ಯಾರ್ಥಿನಿ ಆಗಿದ್ದಳು
ಹಾ ಹಾ
ಅವರ ಮೇಲೆ ನಮಗೆ ಚೂರು ಮನಸೊತ್ತು
ಹಾ
ಇತ್ತು ನಾಲ್ಕು ಗಂಟೆವರೆಗೂ ನಾನು ಕಾಲೇಜಿನಲ್ಲಿದ್ದೇನೆ.
ಸ ನಿಮ್ಮ ಅಮ್ಮ ಕೇಳಲ್ಲ ಮನೆಗ್ ಹೇಗ್ ಮಾಡ್
ನಿಮ್ಮಮ್ಮನ್ ನ ಕೇಳೇ ಹೋಗಿದ್ದೆ ಅಲ್ಲೇ ನ
ನಿಮ್ಮನ್ ಕೇಳ್ಬೇಕು
ಎಂತ ಅನಾವಚಕ ಶಬ್ದವನ್ನು ಬಳಸಬೇಡಿ ನಾನು ಹೇಳುವುದನ್ನು ನೀವು
ಹೇಳಿ ಅಲ್ಲಿ ನಿಮ್ಮ ಅಮ್ಮನ್ ನಿಮ್ಮ ಅಮ್ಮನ ಕೇಳಿ ಅಂತ
ಎಲ್ಲಾ ಶರಣು ಇಂತ ಅನಾವಚಕವಾಗಿ ಅಶ್ಲೀಲ ಪದ ಬಳಕೆ ಮಾಡಿದರೆ ಇದರಲ್ಲಿ ಪಾಯಿಂಟ್ಸ್ ಕಟ್ಟು ಆಗುತ್ತವೆ. ಮತ್ತೆ ನಿಮಗೆ ದುಡ್ಡು ಕಡಿಮೆ ಬರುತ್ತೆ.
ಅಲ್ಲೆ ಇದೆ.
ಶ್ರೀಲೀಲಾ
ಶ್ರೀಲೀಲಾ ಅಲ್ಲ ಇವ್ರೇ ಅವ್ರೇ
ಹಾ ಹೇಳ್ರಿ ಶರಣು ಅವ್ರೆ
ಹಾ ನನ್ನ ಹೊಸ ಇದು ಕೊಟ್ಟಿದ್ದಾರೆ ಏನಂದ್ರೆ ಕನ್ನಡಾವ ಮಾತಾಡಿ ರೆಫರ್ ಮಾಡಿ ಬಿಡ್ಬೇಕು
ಕನ್ನಡವನ್ನು ಸ್ಪಷ್ಟ
ಅದನ್ನ ಸಂಗ್ರಹಿಸಿ ಸ್ಪಷ್ಟವಾಡ್ಡಿ ಬಿಡ್ಬೇಕು. ಸ್ಪಷ್ಟವಾಗಿ ಮಾತಾಡಿ ಸಂಗ್ರಹಿಸಿ ಬಿಡ್ಬೇಕು. ಹಾ ಅದು ಹದಿನೈದು ಪುಟಗಳಿವೆ ನಂದು ಈಗ ಒಂದು ಪುಟ ಮುಗಿದಿದೆ.
ಒಂದು ಪುಟ ಅಂದರೆ ಅದನ್ನು ಓದಬೇಕಾ ಅಥವಾ ನಮ್ಮ ಆಡು ಯಲ್ಲಿ ನಮಗೆ ಅನಿಸಿದ್ದನ್ನೇ ಮಾತನಾಡಬೇಕಾ.
ಇಲ್ಲ ಅವರು ಕೊಟ್ಟಿರುತ್ತಾರೆ ಒಂದು ಹಾ ಅ ನಾಲ್ಕು ಸಾಲಿನ ಇಲ್ಲ ಇಲ್ಲ ಇಲ್ಲ ಬರವಣಿಗೆ ರೂಪದಲ್ಲಿ ಬರೆದಿರುತ್ತಾರೆ ಆ ಬರೆಯಕ್ಕೆ ದನ್ನು ನಾವು ಓದಿ ಸಂಗ್ರಹಿಸಿ ಬಿಡಬೇಕು ಅವ್ರರು
ಅವರಿಗೆ ಸಂಗ್ರಹಿಸಿ ನಾವು ಬಿಡಬೇಕನ್ನು
ಹಾ
ಎಷ್ಟು ಎಷ್ಟು ಎಷ್ಟಿದ್ದಾವೆ ಅವು
ಹದೈದು ಪುಟ ಈಗ ಒಂದು ಪೂಟ ಮುಗಿದಿದೆ ಒಂದು ಪುಟ ತುಂಬಾ ಇದೆ. ಒಂದು ಎರಡು ಕತೆೆ ಆಗಬಹುದು
ಎರಡು ಕತ್ತಿನಾ ಓದಬೇಕಣ್ಣ
ಹಾ ಆ ರೀತಿ ಇದೆ. ಇನ್ನು ಒಂದು ಪುಟ ಮುಗಿಸಿದ್ದೇನೆ ಇನ್ನೂ ಪುಟ ಉಳಿದಿದೆ. ಇವತ್ ಎರಡು ಅಥವಾ ಮೂರ್ ಮುಗಸಬೇಕು.
ಹ್ಮ್ ನೀವು ಅದರಲ್ಲಿ ನೋಡಿದೀರಾ ನಿಮಗೆ ಅಲ್ಲಿ ಹಣ ನಂದು ಇದಕ್ಕೆ ಈ ನಮ್ ಈ ನಂಬರ್ನ್ನು ಇದು ಮಾಡಿ ಈ ಸಂ ಖ್ಯಯನ್ನು ಈ ಇದಕ್ಕೆ ಇದು ಮಾಡು ಈ ಸಂಖ್ಯೆ ನು ಮಾಡಿ ತುಂಬಾ ಜನ ಕೇಳ್ತಾರೆ ಶರಣು.
ಕಾಲೇಜ್ ಅದ್ರಲ್ಲೇ ಮುಗಿದಿರ್ಬೋದು ಯಾರಗೊತ್ತು.
ಹಾ ಅವ್ರು ಓದೋದನ್ನು ಬಿಟ್ಟು ಇದೇ ಮಾಡರು. ಹೌದು ದಿನ ದಿನ ಬೆಳಗೆಲ್ಲ.
ನಷ್ಟ ಆಗಿರ್ಬೋದು. ಕಂಪನಿಯ ಮಾಲಿಕ -
ದುಡ್ಡು ಹೋಗ್ತಿಲ್ಲ ಶರಣ ಅವ್ರೇ. ಇದು ಗುಲ್ಲಾಳಗೌಡ ಅವ್ರು ನಾಲ್ಕು ಸಾವಿರ ರೂಪಾಯಿಯನ್ನು ತೆಗೆದುಕೊಂಡಿದ್ದಾರಂತೆ ಅದರಿಂದ.
ತೆಗಿದುಕೊಂಡಿದ್ದಾರೆ. ಹಾಗೇಗ್ ಬರುತ್ತೆ ನಷ್ಟ ಲಾಭವಿಲ್ಲಾರೆ ನಷ್ಟ.
ಇಲ್ಲ ಇಲ್ಲ ಬಂದಿದೆ ನನ್ಗೂ ಮೂರು ಮುನ್ನೂರು.
ನಮ್ದು ಈಗ ಎರಡ್ನೂರು ಜಮವಾಗಿದೆ.
ಆದ್ರೆ ಇನ್ನುೂ ಕೆಲವು ದಿನಗಳಲ್ಲಿ ನಿಮ್ಮ. ಜಲ್ದಿ ಬರುತ್ ಖಾತೆಯಲ್ಲಿ ಜಮಾ ಆಗುತ್ತೆ.
ಹ್ಮ
ಸ್ಪಷ್ಟವಾಗಿ ಮಾತನಾಡಬೇಕ.
ನಿಮ್ಮತ್ತೆ
ಇಲ್ಲ ನಮ್ಮಗೂ ನಮ್ಮ ದುಡ್ಡು ಕೂಡ ಕಡಿಮೆನೇ ಬಂದಿದೆ. ನಿಜ ಹೇಳ್ಬೇಕ್ ನಿಜ ಹೇಳ್ಬೇಕಂದ್ರೆ ಇಷ್ಟು ಹೊತ್ತಿಗೆ ನ ಹು ನಮ್ ದುಡ್ಡು ಒಂದು ಹದಿನಾರನಂದ ಹದಿನೇಳು ನೂರು ರೂಪಾಯಿಗಳು ಬರಬೇಕ.
ಹಾ
ಸಾವಿರದ ಆರ್ನೂರಿಂದ ಸಾವಿರದ ಏಳ್ನೂರು. ಹೊರೆಗೆ ಬರ್ಬಹುದಾಗಿತ್ತು. ಬಂದಿಲ್ಲ ಯಾಕಂದ್ರೆ ನಾವು ಅಷ್ಟು ಮಾತನಾಡಿಲ್ಲ.
ಹಾ
ಸ್ಪಷ್ಟವಾಗಿ ಮಾತನಾಡಬೇಕುದರಲ್ಲಿ ಮೊದಲು. ನಾನು ಹೇಳುವುದು ನಿಮಗೆ ಒಂದು ಗುರುಜಿ ತರ ಅನಿಸಿರಬಹುದು. ನಾನು ಮಾತನಾಡುವ ಶೈಲಿ ಹಾಗೆ ಇರ್ಬೋದು ಆದ್ರೆ. ಹೇಳೋ ರೀತಿ ತುಂಬಾ ಚೆನ್ನಾಗಿರುತ್ತೆ.
ಗುರುಜಿ ತರ ಅಂದ್ರೆ
ಸೂ ಪ್ರಾಮ್ ಸೂ ಚಲನಚಿತ್ರದಲ್ಲಿ ಮಾತನಾಡುತ್ತಾರೆ ನೋಡ. ಅದೇ ತರ ನಮ್ಗು ಈಗ ಅನ್ಸಬಹುದು ಈಗ ಮಳೆ ಇಲ್ಲ. ಬೆಳೆ ಇಲ್ಲ ಏನಿಲ್ಲ ಈಗ ಹದಿನೈದು ಸಾವಿರ ರೂಪಾಯಿ ಕಾಲೇಜ್ಗೆ ಬಂದು ಕಡ ಅ ಅದು ಎಲ್ಲಿಂದ ಕೊಡ್ಬೇಕ್-
ಹ ಅದು ತುಂಬಾ ಕಷ್ಟ ಕೆಲಸ ಅವ್ರೆ
ಅಂದ್ರೆ ಇಲ್ಲಿ ನಾವು. ಯ ಪ ಪ್ರಯಾಣ ಮಾಡುವಾಗ ನಮ್ಮ ಊರಿನಿಂದ ಜಿಂದ್ಗಿ ಪ್ರಯಾಣ ಮಾಡುವಾಗ ದಿನಲು ನಲ್ - - ಮೂವತ್ತು ರೂಪಾಯಿ ಕೊಟ್ಟು ಹೋಗಬೇಕು ನಂಬಲ್ಲಿ ಅದು. ಡಿ ಕೆ ಸಿ ಅವರು ಮಾಡಿದಂತ ಇದು ಕೂಡ ಇಲ್ಲ ನಮ್ಮಬಳಿ ಇವತ್ತು.
ಮತ್ತೇನಂತಿರ ಶ್ರರಣ ಅವ್ರೆ
ಅಭಿನಂದನೆಗಳು ಶ ಶರಣವ್ರೆ ನೀವು ಹತ್ತು ನಿಮಿಷಗಳ ಕಾಲಾವಧಿ ಪೂರ್ಣಗೊಳಿಸಿದ್ದೀರಾ.
ಹ್ಮ್ ಅಭಿನಂದನೆಗಳು ಸಲ್ಲಿಸಬೇಕು ಧನ್ಯವಾದಗಳು ಮತ್ ಮತ್ತೇ ಇದು ಬೇರೆ ಅರ್ಥ ಕೊಡುತ್-
ಧನ್ಯವಾದ.
ಅಭಿನಂದನೆಗಳು.
ಎರಡು ಒಂದೆ ಅಲ್ವಾ.
ಹ ಒಂದೇ ಹೇಗಾಗುತ್ತೆ ಅಭಿನಂದನೆ ಸಲ್ಲಿಸುವುದುಂದರೆ. ನೀನು ಏನಾದರೂ ಸಾಧಿಸಿದಾಗ ಹೇಳುವುದಕ್ಕೆ ಅಭಿನಂದನೆಗಳು
ಹೌದಾ
ನೀನು ಯಾರಿಗಾದರೂ ಸಹಾಯ ಮಾಡಿದ್ದಕ್ಕೆ ಧನ್ಯವಾದಗಳು ಹೇಳ್ತಾರೆ ಅದರಲ್ಲಿ ಅಭಿನಂದನೆ ಮತ್ತು ಅಭಿನಂದನೆ ಮತ್ತು ಧನ್ಯವಾದ ಸುಮಾರು ವ್ಯತ್ಯಾಸಗಳೆ ಸುಮಾರು ಅರ್ಥ ಬೇರೆ ಬೇರೆ ಅದು ವಿಷಯಕ ಹಂಗಂತೆ ಸಂದರ್ಭಕ್ಕೆ ತಕ್ಕಂತೆ ಹೊಂದಿಕಡದು
ಸಿದ್ದು ಅವರ ಜೊತೆ ಮಾತು ಕೊಟ್ಟಿದ್ದೇನೆ ಬೇಕಾದ
ಸಿದ್ದು ಅವರ ಜೊತೆ ನೀವು ಮಾತನಾಡಬೇಕ ಯಾಕೆ ಬಿಟ್ಟು
ಅಂಬಿಕಾ ಅಲ್ಲದೆೇ ಅಂಬಿಕಾ ಅಲ್ಲ ದೇವ್ರೆ ಸಿದ್ದು ಅವರ ಜೊತೆ
ಸಿದ್ದು ಅವರ ಜೊತೆ ಯಾಕೆ
ಇಲ್ಲ ಶರಣವ್ರ ಮೊನ್ನೆ ಇಲ್ಲ ಮೊನ್ನೆನೆ ನೀವು ಚೆನ್ನಾಗಿದ್ದೀರಲ್ಲ ಚೆನ್ನಾಗಿದ್ದೀರಲ್ಲ ಇಲ್ಲ ಮದರ ಈಗ ಒಂದು ಒಂದು ವರ್ಷದಿಂದ ಹೋಗಿ ಅವರ ಕಲ್ಲಿ ಮೂರ್ನಾಕ
ಅದೇ ನಾನು ತುಂಬಾ
ಅದಿಕ್ಕೆ ಹೇಳುದು ನೋಡಿ ಶರಣವ್ರೇ ಇಲ್ಲ ಅದಕ್ಕೆ ಹೇಳೋುದು ಯಾವ ಬಳೂ ಅತಿಯಾದ ಸ್ನೇಹ ಆಗ್ಬಾರದು
ಹಾ ಅದ ಸ್ನೇಹ ಆಯ್ತು ಅನಷ್ಟೆ ಹಾ ಆದ್ರೆ ಅವರು ಏನೋ ಅಮ್ಮ ಇದು ಅರ್ಥ ಆಗ್ತದಿಲ್ಲ ಅವ್ರಿಗೆ ನಾವ್ ಮಾಡೋ ರೀತಿ ನಾವು ಮಾಡೋಚೇಷ್ಟೆಗಳುರಿಗೆ ಹಾ ನಾವು ಖುಷಿಯಚ ಮಾಡಿದ್ರೆ ಅವರಿಗೆ